ಅೋ ನಸಾಮ ಏನ್ ಮಾಡತ್ತೆ
ಏನು ಚಿತ್ರ ನಂಗೆ ಮಲ್ಕೊಂಡಿದ್ದೀ ನೋ ಫೋನ್ ನೋಡ್ಕೊಂತ
ಹೌದಣಪ್ಪದಗಡಿಿಲ್ಲಾನ
ಇ ಮಲ್ಕೊಬೇಕು ಟೈಮ್ ಆಗಿಲ್ಲಲ್ಲ
ಹೌದೇಮ್ಮ ಊಟ
ಆಯತಿಂದ
ಒಂದ ಆಯ್ತ್ ನೋಡ
ಹ್ಮ
ಹ್ಮ್ ಮನೆ ಗರ ಮ ರಲ್ಲಾರ
ಏ ಆರಾಮ್ದಾರಪ್ಪ ನಿಮ್ಮ್ ಮನದ
ಹ್ಮ ಮನೆಗೆ ಆರಾಮಂತಾರ ನಡ ಹ್ಮ
ನಿಿನಗ ಒಂದು ಆ್ಯಪ್ ಗೊತ್ತಾ ಕಾರರೆ ಆಪ್ ಅಂತ
ಹಾ ಅದವನು ಗವಿ ಹಾಕ ಕೊತಿದ್ದ ಹೇಳಿದ್ದ ಅವನು ಹ ನಿ್ ಫ್ರೆಂಡ್ಸ್ ಹೇಳಂತ ಅಂದ
ಹ್ಮ
ಹೇಳಿದ್ದೀನಿ ಅವ್ರು ಏನ ಇವ ಡಿಗ್ರಿ ಎಕ್ಸಾಮ್ ಅದಾವಲ್ಲ
ಹಾ ಹೌದೌದು
ಹ್ಮ ಅವರು ಕಂಪ್ಲೀಟ್ ಆದ್ಮೇಲೆ ನಾನು ಮಾಡ್ತೀನಿ ನಮ್ ಫ್ರೆಂಡ್ಸ್ ಇದ್ದಾರ ಅವ್ರಿಗೆ ಹಏಳ್ ದಿನಂತ ಅಂದಾನ
ಹ್ಮ
ಂತ ಗವಿನ ಹೇಳಿದ್ ನನಗ
ಹಾ ಹಾ ನನಗೂ ಹೇಳಿದ್ದೆ ಕವಿ
ಅದ ಅಂದ ನನ್ ಮುಂದ್ ಅವಂಗ ಹೇಳಿದೀನಿ ಅವನ ಕಂಪ್ಲೀಟ್ ಮಾಡ್ತಿದಾನಂತ ಅಂತ ಅಂತ
ಹ್ಮ್ ಹ್ಮ್ ಹ್ಮ್
ಕೇಳ್ಬೇಕಂತನೂ ಅಚ್ಚುತ್ತೆ
ಹೌದ ನನಗ್ ಹೇಳಿದ್ದ ಹಕ್ಕ ಕೊಡ್ತನ್ ಮಚ್ಚಿನ ನೀನು ಕೊಪ್ಲಕ್ ಬಂದಿದ್ದ ಹಾ ಹ್ಞ ಮರ್ಚಿ ಬರ್ತೀನಿ ಅಂತ ಹೇಳಿದ್ದೆ ನಾನು
ಹ್ಮ್ ಇವ ಆದ್ರೆ ಹ್ಮ ಇವಾಗ ಅದು ಅದ್ರಂದ ಎಷ್ಟು ಬಂತ ಎ ಇ
ಅದ್ರಂದ ನನಗೆ ಮೊನ್ನೆ
ಹಾ
ಮುನ್ನೂರ ಇಪ್ಪತ್ತೆಂಟು ಬಂದತೆೆ ಒಂದು ಟೈಮ್ ನೂರ ಅರವತ್ತು ಒನ್ ಎತ್ತ ಎನೂರು ಇಪ್ಪತ್ತು ಅಂಗ್ಬದೈು ಹಾ
ಅಂದ್ರೆ ನಿಂಗ ಮುಂಚೆ ಆಕಿ ಕೊಟ್ಟಿದ್ದ್
ಹಾ ಮುಂಚೆೆಗೆ ಹಾಕ ಕೊೊಟ್ಟಿದ್ದ
ಹ್ಮ್ ನನ್ ಲೇಟ್ ಆಗ ಅಂದ್ರೆ ನನ ಇವಾಗ ಎರಡು ಬೇರೆ ಅಷ್ಟೇ ಬಂದೈ್ತು ಹ ಒಂದನೂರ ಂಂದ ಅವತ್ನಾಲ್ಕ ರೂಪಾಯಿ
ಹ್ಮ ಹ್ಮ ಹ್ಮ ಹ
ಹೌದೌದೌದು
ಸ್ಗ ಕೂಡ
ಹ ಬಾಳ ಇಲ್ಪ ಆಗುತ್ತೆ ಮತ್ತೆ ಅದು ಏನಾದ್ ಎಮರ್ಜೆನ್ಸಿ ರೊಕ್ಕದಾಗ ಅದು ಇದಾಗುತ್ತೆ
ಹ್ಮ್ ಇವತ್ ಮತ್ತೆ ಇದ್ದಿಲ್ಲ ನನ್ ಕಡೆ ಇತ್ ಬಾರ ಕರೆಕ್ಟ್ ಅದು ಬಳೋದಕ್ಕೆ ಮತ್ತ ಕರ್ ತಗ್ದಿದ್ದಿಲ್ಲ ಅದು ಕರೆಕ್ಟ್ ಆಯತು ಮತ್ತ ಹಾಸ್ಪಿಟಲ್ ಬಂದ ಹೋಗಿದ್ದೆ
ಹ್ಮ್
ಪ ಯೂಸ ಮಳ ಯೂಸ
ಹೌದಾ
ಇದು ಕನ್ನಡ ಟೈಪಿಂಗ್ ಇ ಕೊಟ್ಟಾರ ನಿನಗೆ ಟಾಸ್ಕ್
ಹ್ಮ ಕೊಟ್ರ ಒನ್ ಸೆವೆಂಟಿ ತ್ರೀ ಕೊಟ್ರ ನಡಿ
ಹೌದಾ ಎಷ್ಟು ಕಂಪ್ಲೀಟ್ ಮಾಡಿ ಹದು
ನಾನು ಸೆವೆನ್ ಫಿಫ್ಟಿ ಒನ್ಫಿಫ್ಟಿ ಒನ್ಫಿಫ್ಟಿ
ಅದ ನಾನು ಸಿಕ್ ಹಂಡ್ರೆಡ್ ಕಂಪ್ಲೀಟ್ ಮಾಡಿ
ಹ್ಮ್ ಹ್ಮ ಹಾ್
ಅದುೂ ಏನೋ ಒನ್ ಅವರ್ ಆಗ್ಬೇಕು ಎಲ್ಲ ಸೆಕಂಡ್ ಸೇರಿ ಅದೇ ಗವ ಫೋನ್ ಮಾಡಿತ್ ಇವಾಗ ಅವನು ಹಾತ ಎಲ್ಲ ಒಂದೊಂದ್ ಸೆಕೆಂಡ್ ಎರಡ್ಂ ಸೆಕೆಂಡ್ ಇದಾವಲ್ಲವು ಅವು ಎಲ್ಲ ಸೇರಿ ಒನ್ ಅವರ್ ಆಗ್ಬೇಕಂತ ಆದ್ಮೇಲೆ ಅದ್ರ ಏನ ಅಮೌಂಟ್ ಬರುತ್ತ ಅಂತ ಮತ್ತ ಅದ್ರಾಗ ಎಷ್ಟ್ರಾಂಗ್ ಆ ಎಷ್ಟ ತರತವೋ ಗೊತ್ತ
ಹಾ
ಅದು ನೋಡಿ ಹೇಳ್ತಾನಪ್ಪ ಅವ್ರೇನ್ರ ಅವರು ಅ ಏನ ಹತಾರ ಅಂತೆ ಅವ್ರಿಗೆ ಕೇಳಿ
ಹ್ಮ್ ಹ್ಮ್ ಹ್ಮ್
ಇವತ್ ಜನ ಹಚ್ಚಿದ ಅಂತ ಅವ್ರಏನೋ ಮೀಟಿಂಗ್ ತಗದಾರ ಅಂತ
ಹ್ಮ್
ಕಿ ಹೇಳ್ತೀನಿ ನಾಳೆ ಅಂತ ಅಂಡ ಈ ಮತ್ತೆ ಅದು ನಾನು ಅದನ್ನ ಕಳಿದ ಮತ್ತೆ ಮುಂಚೆ ಬಂಟಿ ಕೊಟ್ಟಿರ್ತಾರಲ್ಲ ಅದನ್ನು ಕಂ ಮಾಡಿದ್ದಾದ್ರೂ ಕೊಡ್ಬೇಕಲ್ಲ ಅಂತ ಅಂತ ಕೇಳಿದೆೆ ನಾನು ಅದು ಇದ್ರ ಜೊತೆ ಇದೇನ್ ಕಂಪ್ಲೀಟ್ ಆಗುತ್ತಲ್ಲ ಅವಾಗ ಕೊಡ್ತ ಕರ ಆನಂತಾಂತ ಆಾವನ
ಗವ್ಯಾ ಹ್ಮ ಹಾ
ನೀ ನ್ ಕೇಳಿಲ್ಲ ಇದ್ರ ಬಗ್ಗೆ ಅವ
ಇಲ್ಲ ನನಗ್ ಗೊತ್ತತ್ತೀನಿ ಇನ್ಫಾರ್ಮೇಶನ್ ಮದ್ಲೇ ನಾನು ಮಾಡಿದ್ದಲ್ಲ ಹ ಆದ್ರೆ ಬಗ್ಗೆ ಗೊತ್ತಿತ್ತಾನಗೆ
ಹೌದೇನು ಅವ ಭ ಹಚ್ಚಿದ್ದ ನ ಅವನು ಅಂತ ಕೇಳಿದ್ ನಾನು ಆತರ ಆತರ ಹೇಳಿದ ಅವ್ನು. ನೀ ಎಷ್ಟ ಕಮ್ಮ ಬಿತ್ತ ಹ್ಮ್ -
ನಾ ಇನ್ನೊಂದ್ ಐತಿ ಅದು ಮಾತಾಡೋದು ಕಾದು
ಇನ್ನು ಎಷ್ಟು ಕಂಪ ಇನ್ನು ಒಂದ್ ಆಯ್ತಾ?
ಹ್ಮ.
ಅದೊಂದು ಕಂಪ್ಲೀಟ್ ಮಾಡಿದ್ರೆ. ಆಗುತ್ತದ ಮಾತಾಡೋದು- ಮತ್ತೆ ರೀಫ್ರೆಶ್ ಮಾಡಿದ್ರೆ ಮತ್ತೆ ಕೊಡ್ತಾರ ಏನ?
ಹ್ಮ್ ಕೊಡ್ತಾರ.
ಹಾ.
ಕೊಡ್ತಾರ ರಿಫ್ರೆಶ್ ಮಾಡ್ಬೇಕ. ಇದು ಕನ್ನಡ ಟೈಪಿಂಗ್ ಇದೆ ರೀಪೇರ್ ಮಾಡಿದಯಾ.
ಕನ್ನಡ ಟೈಪಿಂಗ್ ರಿಫ್ರೆಶ್ ಮಾಡಿದ್ದೀನಿ ಬಂದೈತ್ ಮತ್ತೆ ಫಿಫ್ಟಿ ಮತ್ತೆ ಫಿಫ್ಟಿ ಜಾಸ್ತಿ ಚಂದಾವ.
ಹ್ಮ್ ಅದ ಏನು ಕಂಪ್ಲೀಟ್ ಮಾಡಿಲ್ಲ ಅದನ್ನ?
ಅದ ಇನ್ನ ಕಂಪ್ಲೀಟ್ ಮಾಡಿಲ್ಲ ಮಾಡಬೇಕ್ ಟೈಮ್ ಸಿಕ್ ಕ್ಕಿಲ್ಲ ಊರಿಗೆ ಹೋಗಿದ್ದೆ ನಾನು ಹ ಮಾಡ್ಬೇಕು ಈಗ. ಸಲ್ಪ
ಪಪ್ಪಾ ಯಾವಾಗ ಬರ್ತೀ?
ಬರ್ತಿನ ಯಬ್ ಮೊಹರಂ ಮುಸ್ಕೊಂಡು.
ಮೊಹರಂ ಮುಗಿಸಿಕೊಂಡು ಬರ್ತಿ ಏನ್? ಹ್ಮ ನಾನೂಬ್ಬ ಹಾಸ್ಟೆಲಲ್ಲಿ ಇದ್ದೆ.
ಕೊಪ್ಪಳ ಹಾಸ್ಟೆಲಲ್ಲೈ ಹ್ಮ ಮುಗತಿ ಇಲ್ಲ ಕೋರ್ಸ ಇನ್ನ -
ಏನೂ ಇಲ್ಲ ಇನ್ನು ಒಂದು ವರ್ಷ ಆಗತ್ತಾ.
ಒಂದ್ ವರ್ಷನಾ ಅಲ್ಲಿ ಇಂಟರ್ನ್ಶಿಪ್ ಎಲ್ಲ ಸೇರಿ ಒಂದ್ ವರ್ಷ ಆದ.
ಹಾ ಎಲ್ಲ ಇಂಟರ್ನ್ಶಿಪ್ ಎಲ್ಲ ಸೇರಿ ಒಂದ ವರ್ಷ.
ಹ್ಮ್ ಆಮೇಲೆ ಎಲ್ಲಿ ಏನ್ ಕಥಿ.
ಆಮೇಲೆ ನೋಡ್ಬೇಕು ಪೋಸ್ಟ್ ಬಿ ಎಸ್ ಸಿ ಮಾಡ್ಬೇಕಂತ ಅನ್ಕೊಂಡಿನಿ.
ಹ್ಮ್ ಹ್ಮ್.
ಇದ್ರಾಗ ಇಲ್ಲಾಂದ್ರ ಮತ್ತೆ ಜಾಬ್ಗೆ ಹೋಗ್ಬೇಕಾಗ ಹಾನಿ ಪರಿಸ್ಥಿತಿ ನೋಡ್ಕೊಂಡ್.
ಓದ್ಕೊಂಡು ಜಾಬ್ ಮಾಡು ಓದ್ಕೊಂಡು ಜಾಬ್ ಮಾಡು.
ಟ್ರೈ ಮಾಡ್ತಿನ ಈಗ. ಅಂಕೋತಾನಾ ಜಾಬ್ ಮಾಡ್ಬೋಕು ಕ್ಲಾಸ್ ಮಿಸ್ ಮಾಡಂಗಿಲ್ಲ ಅಂತ.
ಹಾ ಆಗತ್ಲ್ಲ ಅಲ್ಲಿ ಇಲ್ಲ ಮಿಸ್ ಮಾಡಂಗಿಲ್ಲ ಅಲ್ಲಿ.
ಹ್ಮ್ ಕ್ಲಾಸ್ ಮಿಸ್ ಮಾಡಂಗಿಲ್ಲ ಅಂತ ಮತ್ತೆ ದನ್ಸ ಡೈನ್ ಆಗ್ತಾರಂತ. ನೈಟ್ ಡ್ಯೂಟಿ ಕಂಪಲ್ಸರಿ ಹೋಗ್ಲೇಬೇಕು.
ಹ್ಮ್ ಹ್ಮ್ ಇಲ್ಲ ಇಲ್ಲ ಅಟೆಂಡೆನ್ಸ್ ಬೇಕು. ಮತ್ತ ಕ್ಲಾಸ್ನು ಇಂಪೋರ್ಟೆಂಟ್ ಮತ್ತ ಕೇಳ್
ಕೇಳೆಬೇಕು ಇಲ್ಲಾಂದ್ರೆ ಮತ್ತೆ ಆಗದಿಲ್ಲಲ್ಲ. ಹ್ಮ ಬೆಂಗ್ಗಳೂರ್ ಸೈಡ್ ಎಲ್ಲ ನಡೀತಿತ್ತಂತ. ನೋಡ್ಬೇಕ ಎಲ್ಲಿ ಅನುಕೂಲ ಆಗುತ್ತೆ. ನೋಡ್ಬೇಕು ಮತ್ತೆ ಗೌರ್ಮೆಂಟ್ ಇದನ್ನ ಹಾಕ್ತೀರ್ತರ ಅಲ್ಲ ಆವಾಗ ಅಪ್ಲಿಕೇಶನ್ ಹಾಕ್ಬೇಕು.
ಹ್ಮ್.
ಅಪ್ಲಿಕೇಶನ್ ಹಾಕಿ ನೋಡ್ಬೇಕು ಇದ ಪ್ರೈವೇಟ್ ಆದ್ರ ಒಂದ ಬರ್ತಿತ್ತ ಮತ್ತೆ.
ಹ್ಮ್ ಹ್ಮ್.
ಆದ್ರೂ ಒಂದು ಇಪ್ಪತ್ತ ಇಪ್ಪತ್ತೈದರ ಒಳಗ ಆಯತಪ್ಪ.
ಹೌದೌದೌದು
ಎಲ್ಲ ಬಂದು ಯ ನೋಡ್ಬೇಕ
ನೋಡು ನಾ್ ನಚ್ಬೇಕಂತ ಇದೀನಿ ಪೋಸ್ಟ್ ಪಿ ಎಸ ಹ
ಹಾ ಎಲ್ಲಿ ಮಾಡ್ಬೇಕುಂತ
ಬಳ್ಳಾರಿ ಮಾಡಣ ಹ್ಮ್ ಅಲ್ಲ ಸನಿ ಅಲ್ಲೆ ಸನಿಪ ಸೀಪ ಆಗತ್ತಲ್ಲ
ಹ್ಮ್ ಹ್ಮ್ ಇಲ್ಲ ನಾನು ನೋಡ್ಬೇಕು ಗೋಪ್ಲ ಆಗತ್ತೆ ಏನ
ಕೊಪ್ಪಳದಲ್ಲಿ ಮಾಡ್ತೀಯಾ
ಸ ಇದು ನಮ್ಮ್ ಕಾಲಲ್ಲ ಆಯ್ತಾ
ಹ್ಮ್ ಹ್ಮ್ ಹ್ಮ್
ದ್ರೆ ಚಾಗುತ್ತೆ ಎಲ್ಲ ನೋಡಿ ಇಲ್ಲಿ ಬಾಳ ಬೇರೆ ಕೂಡೆ ಹೋಗ ಅಂತ ಹೇಳ್ತಾರೆ
ಹೌದೌದು ಇಲ್ಲ ಬೇರೆ ಕಡೆ ಒ ಸ್ವಲ್ ಬೆಟರ್ ಅಂತ ಅನ್ಸುತ್ತತ್ ನನ ಕೂಡ ಒಂದಂದು ಟೈಮ್
ನೀ ಅಂದತಿ ಅಂಗ ಅ ಈಗ ಜೀವನ ಪೂರ್ತಿ ಜಾಮ್ಲಿ ಬಿುಟ್ಟು ಹೆಂಗಿರ್ಬೇಕಂತ ಅವತ
ಹ್ಮ್
ಕಾಮಿಪಟ್ಟ ಇಬೇಕು ಇದು ತಂಬಿಪಟ್ಟ ಇರಬೇಕು ಕಾರ್ ಕಾಮಿಪಟ್ಟ ಇಬೇಕ ಹ ಜಾಬ್ ಸೈಡ್ತ ರತ ಚಂಪ ಮರ್ತ
ಹ್ಮ್ ಹ್ಮ್ ಹ್ಮ್ ಹ್ಮ್
ವ ಕಡೆ ಹದಟರುಮರ್ ಹದಂದ್ರ
ಹೌದು
ದು ಬರ ಅವ್ರಧನ ಪಡದಲ್ಲ ಏನಿಲ್ಲ
ಹ್ಮ
ಕಾಣತಿ ಬಂದ್ರೆ ಒಂದ್ ದಿನ ಯಾರ್ ದಿನ ಆಗ್ತಾ ಇರ್ಬೇಕತ ಹೋಗ್ಬೇಕು ನಮ್ಗೆ ಹೆ ಆಗುತ್ತವಾಗ ಏನೇ ಇರ್ಬೋುದು
ಹೌದಾ
ಹ್ಮ್
ಹೌದೌದು ಕರೆಕ್ಟ್
ಅದು ಆಯ್ತು ಅದು ಅಂತನ್ ನೋಡ್ಬೇಕು ಎಂತಗುತ್ತೆ ಇಲ್ಲ ಎಲ್ಲ ಲೋಕಲ್ ಒಂದ್ ಸ್ವಲ್ಪ ನಮ ಕಟ್ಲ್ರಿ ಸಿಕ್ತು ಕೆಲ್ಸ ಸಿಕ್ತು ಅಂದ್ರೆ
ನೀ ಕೆಲ್ಸ ಲೋಕಲ್ ಸಿಗತಾವ ಬಟ್ ಸ್ಯಾಲ್ ಕಮ್ಮಿ ಇರ್ತ
ಅದೇ ಅದೇ ಕಡಿಮೆ ಇರುತ್ತ ಅದ ನಮ್ ತಕ್ಕನಂಗ ಸಿಕ್ಕೇನೆ ಅಂದ್ರೆ ಇಲ್ಲ ಎಲ್ಲಾದ್ರೂ ಮಾಡ್ತ
ಹ ಮತ್ಂಗಾದ್ರು ಓಕೆ ನಮ್ ಚ್ಯಾಡ್ರಿ ತಕೊಂಡ್ ಸಿಕ್ಕ್ರ ಸಾಕು
ಹ್ಮ್ ಹ ಎಂದಾಗುತ್ತಾ ಮತ್ತ ದೇವ್ರ ನೋಡ್ಬೇಕಲ್ಲ ಅಗುತ್ತ ಅಲ್ಲ ಕಟ್ಟು ನ ಕಬೇಕ
ಹ್ಮ್ ಹಾ ಹ್ಮ್
ನೀ ಏನ್ ಮಾಡ್ಬೋದುಂದೆದ
ಇಏನು
ನೀ ಏನ್ ಮಾಡ್ಬೇಕ ಅನ್ಕ ಮಂತ
ಅದೇ ಪೋಸ್ಟ್ ಪಿ ಎಚ್ ಸಿ ಮಾಡೋಣ ಅಂತ ಅದೇನ ಬಟ್ ಫ್ಯಾಮಿಲಿ ನೋಡ್ಕೊಂಡು ಒಂದು ಜಾಬ್ ಮಾಡಬೇಕು ಇಲ್ಲಾಂದ್ರೆ ಪೋಸ್ಟ್ಸ್ ಮಾಡ ಎಲ್ಲಾ ಎರಡು ಒಂದು ಸಲ ಮಾಡೋ ಎರಡು ಒಂದ್ ಸಲ ಮಾಡೋಣ ಅಂತ ಅಂದ್ರೆ ಮತ್ ಕಂಪಲ್ಸರಿ ಅಟೆಂಡೆನ್ಸ್ ಬೇಕು ಕ್ಲಾಸ್ ಕೇಳಬೇಕು ಅಥ ಡ್ಯೂಟಿನೂ ಹೋಗ್ಬೇಕು ಯಾವ್ದಂತ ಮಾಡ್ಬೇಕು ಅಮ್ಮದ ಅರ್ಥಕ್ಕೆಲ್ಲ ನಗೆ
ಮತ್ತ ನಮ್ಮ ಸನಿಯರಾದ್ರೂ ಹೋಗ್ತ ಅಲ್ಲೇ ಬೆಳ್ಳದೇನು
ಹಾ ಹಾ ಹಾ
ಮತ್ತ ಅವರು ಮತ್ತೆ ಕ್ಲಾಸ್ ಕಳ್ತಾರಂತ ಮತ್ತೆ ಬೇರೆ ಕಡೆಯಲ್ಲಿ ಹೌ ಸಕ
ಹಾ
ಹೌದ
ಎಂತ ಏನ್ ಮಾಡಬೇಕು ಏನಿಲ್ಲ
ಅವರು ಚಂಗ ತಂಡು ದೇವರು ಮತಿದ್ದಿರುತ್ತೆ
ಹಾ ಹಾ
ನಿ
ಮಾಡೋಣ ಮತ್ತೆ ನಾ ಒಳ್ಳಕ್ ಅಂದ್ರೆ ಇನ್ನ ಸ ಎರಡು ವರ್ಷ ಅಲ್ಲಾ ಓದ್ಬ ಬಿಡಮ ಅಂತ ಅನ್ಸುತ್ತ
ಹ್ಮ್ ಒಂದ್ತ್ತ ಹಂಗು ಬರುತ್ತ
ಹಾ ಮತ್ತೆನ್ ಎಷ್ಟ ದಿನ ಅಂತ ಇದನ್ನ ಮಾಡ್ತಿ ಅಂತ ಕೇಳ್ತಾರಲ್ಲ
ಹ್ಮ್ ಅ ನೋಡ್ ಏನ್ಗುತ್ತೆ ನೋಡ್ ಇನ್ನು ಮನೆಗ್ ಹೇಳಿದ್ದೀನಿ ನೋಡಂತಾಳ ಅಂತ ಹೇಳಿದಾರ ನೋಡ ಮುನು ಹೇಳಿದಾರ ಇನ್ನು ಹೊವ ಚೇತಿ ಕಂಪ್ಲೀಟ್ ಮಾಡಿದ್ದು ನೋಡೋಣ ಅಂತ ಅಂದಾಗ ಕಂಪ್ಲೀಟ್ ಮಾಡಿದ ಕೊಡ್ಬೇಕು
ಹೌದಾ ಹ್ಮ ನಮ್ಮನ್ ಅದ ಹೇಳ್ರ ನೋಡು ಎರಡು ಮಾಡು ಓದ್ಕೊಂತ ಕೆಲ್ಸಕ್ ಹೋಗುವ ನಿನ್ನ ಸ್ವಲ್ಪ ಚೆಾಗಿರ್ತಿತ್ತ ನಮಗೂ ಚೆನ್ನಾಗಿತ್ತು ಫ್ಯಾಮಿಲಿ ಕಡೆ
ಹ್ಮ್ ಅದ ಒಂದ್ ಸ್ವಲ್ಪ ನಮ್ಖರ್ಚಗಾದ್ರ
ಹ ಮತ್ತ ಖರ್ಚಗ ಆಗುತ್ತ ಮನೆ ಖರ್ಚು ಕೂಡ ಆಗುತ್ತಾ
ಹ್ಮ್
ಹ್ಮ್
ಅ ಯದ
ಹಾ ಹಾ ಸರಿ
ಆರಾಮಾಗಿರ
ಹಾ ಸರಿ ಹ್ಮ ಕಟ್ಟು ಮಾಡಲ್ಲ ಇಪ್ಪ